ಪ್ರೀತ್
ನೀವೆನ್ ದಿನ ಹಾಕು
ಹ ಆರಾಮತಾನ
ಹಾಕ ಊಟ ಮಾಡ್ಬೇಕಕ್ಕ ನಿಮ್ದ್ ಆಯ್ತಾಕ
ಹಾ ಮಾಡ್ಬೇಕೇ ನೋಡುವ ನಾವು ಅಡಗೆ ಎಟ್ಟಿ ನೋಡ್ರಿ ಈಗಿನ
ಹಾ ಹ ಏನ್ ಮಾಡ್ತಿದಿರ ಅಕ್ಕ
ಹ ಅಲ್ಲೆ ಅಡುಗೆಗೆನಾ ಅನ್ನ ಸಾಂಬಾರ್ ಮಾಡ್ತಿದ್ದೇನೆ ಈಗೇನು ಚಾಚಿ ಪಿಟಿ ಅಂತ ಹೇಳಿ ಬಂದೈತ ಅಂತಲ್ಲ ಅದ ಏನು ಹೆಂಗೆ ಹೆಂ ಯೂಸ್ ಮಾಡೋದು ಏನ ಅದು
ಅದು ಸುಮ್ಮ ಆಪಕ್ಕಾ ಅದ್ರಲ್ಲಿ ಎಲ್ಲಾ ನಿಮಗ್ ಏನೇನ್ ಕೇಳ್ತ ಇರೋ ಇವಾಗ ಗೂಗಲ್ ಹೆಂಗ ಕ ಗೂಗಲ್ ಯಾವದು ರ ಇರ್ತತೆ ಆತರ ಆದ್ರೆ ಮನುಷ್ಯರ ಹತ್ರ ಮಾತಾಡ್ದಂಗೆ ಇರ್ತತಿಕ್ಕ ಆಪ್ ನಲ್ಲಿ
ಹೌದ್ರಾ
ಹೇ ಎಂದಕ
ಹ್ಮ ಹ್ಮ
ಅದೊಂದು ರೋ ಅದು ರೋಬೋಟಿಕ್ ಇದಾಕ
ಹ್ಮ್
ಹ ಎಲ್ಲಾ ನೀನ್ ಏನ್ ಬೇಕು ನೀನ್ಗ ಅಡ್ಗೆ ಮಾಡೋದ್ ಬೇಕಾ ಎದ್ರದನ ಓದ ಓದೋದ್ ಬೇಕಾ ಪ್ರಾಜೆಕ್ಟ್ ಏನನ್ನ ಬೇಕಾ ಬಿಸ್ನೆಸ್ ಬೇಕಾ ಏನ್ ಕೇಳಿದ್ರು ನಿಮಗೆ ಹಾ ಅಕ್ಕ ಎಲ್ಲಾ ಪೂರ್ಣ ಮಾಹಿತಿ ಕೊಡ್ತದ ಅಕ್ಕ
ಅದ ಹೆಂಗ್ ಮಾತಾಡ್ಬೇಕ ಅದ್ರಾಗ ಹೆಂಗ ಏನ್ ಮಾಡ್ಬೇಕ ಅದಕ್ಕೆ ಹೆಂಗ
ಆಪ್ ಆಪ್ ಪ್ಲ ಸ್ಟೋರ್ ನಲ್ಲಿ ಡೌನ್ಲೋಡ್ ರೆಕಾರ್ಡ ಮಾಡ್ಕೋಬೇಕಕ್ಕ ಪ್ಲೇ ಸ್ಟೋರ್ ಡೌನ್ಲೋಡ್ ಮಾಡಿ ಅದು ಕೇಳ್ತತ ಅಕ್ಕ ಇದು ನಿಮ್ದು ನಿಮ್ದು ಜಿಮೇಲ್ ಐಡಿ ಕೇಳ್ತತೆ ನಂಬರ್ ಕೇಳ್ತದೆ ಹೆಸರು ಕೇಳ್ತತೆ ನೀವು ಯಾವ ನೀವು ಯಾವ ಭಾಷೆ ಮಾತಾಡ್ತೀರಿ ಅವೆಲ್ಲಾ ಕೇಳ್ತತಕ್ಕ ಅದನೆಲ್ಲ ಫಸ್ಟ್ ನೀವು ಆ ರಿಜಿಸ್ಟರ್ ಮಾಡ್ಬೇಕು
ಹ್ಮ್
ಅದ ಆದ್ಮೇಲೆ ಮತ್ತೆ ನಿಮ್ ಏನ್ ಬೇಕ ಅದೆಲ್ಲಾ ಕೇಳ್ಬೋದ ಅಕ ನಿಮಗೆ ಇವಾಗ ಟೈಮ್ ಪಾಸ್ ಆಗಿಲ್ಲ ಅಂದ್ರೆ ಅದ್ರ ಜೊತೆ ಮಾತಾಡ್ಕೊ ಅಂತ ಕುಂದರರ್ಬೋದು ನೀನ್ ಕನ್ ನೀವು ಕನ್ನಡದಲ್ಲಿ ಬೇಕಂದ್ರೆ ಹ್ಮ್ ಯಾವದ್ರ ಬಗ್ಗೆ ಕೇಳಿದ್ರು ಹೇಳ್ತದಕ್ಕ ಇವಾಗ ನಾನೇ ಇವಾಗ ಎಸ್ ಎಸ್ ಎಲ್ಸ ನಲ್ಲಿ ಎಕ್ಸಾಮ್ ಬಗ್ಗೆ ಎಲ್ಲ ಕೇಳ್ತಿದ್ದಕ್ಕ ಅದ್ರ ಬಗ್ಗೆನ ನಾನು ಹೆಂಗ್ ಓದ್ಬೇಕು ಯಾ ಯಾವ ಸಬ್ಜೆಕ್ಟ್ ಈ ಈ ಈ ಸಮಯದಲ್ಲಿ ಓದ್ಬೇಕು ಲ್ಲ ಹೇತ ಫಸ್ ಮೆ ಎಕ್ಸಾಮ ಯ ಮು ಮುಖ್ಯ ಯಾವವುದಿಲ್ಲ ಯಾವ್ ಾಪಿಕ್ ಅಷ್ಟು ಜಾಸ್ತಿ ೋಕಸ್ ಿಂದ ಓದ್ಬೇಕು ಅದೆಲ್ಲಾ ಹೇಳ್ತತಕ್ಕ ಅದು ಆಮೇ ಾದ್ರೂ ಇವಾಗ ನಿಮಗೆಾಗ ಗೊತ್ತಾಗಿಲ್ಲ ಸಡ ಅರ್ಜೆಂಟ್ ನಲ್ಲಿ ಏನ ಗೊ ಗೊತ್ತಾಗಿಲ್ಲ ನೀನ್ ಚಾರ್ಜ್ ಪೆಟ್ಟಗ್ ಕೇಳ್ಬೋದ ಆದ್ರೆ ನಮಗ್ ಫುಲ್ ಪೂರ್ತಿ ಎಲ್ಲಾ ನೀಟಗ ಹೇಳ್ತ ತಾಮ ಲ್ಲಿ ಇನ್ನ ಏನ ಕ್ವಶನ್ಸ್ ಇದ್ರು ಕೂಡ ಅದೇ ಕೊಡ್ಸೋ ತಕ್ಕ ನಿಮಗೆ ಈೀತರ ದಿನ ನ ಕ್ವ್ನ್ ಆಯತ ನೆಕ್ಸ್ಟ್ ಈ ತರದ ಏನ ಕ್ವ್ನ್ ಆಯ್ತಾ ಮ ಅದೇ ಕೊಡ್ತದ ಅಕ್ಕ ನಾ್ ಮತ್ತೆ ಅದನ್ನ ವಾಪಸ್ ಟೈಪ್ ಮಾಡಿ ಹಾಕಿ ಬಂದ್ರೆ ಅದಕ್ ು ಮತ್ತೆ ಎಲ್ಲಾ ಹೇಳ್ತತಕ್ಕ
ಹೌದಾ ಏ ಇಂಗ್ಲಿೀಷ್ ನ ಕೇಳ ನ್ ಕನ್ನಡದಲ್ಲ ಹೆಂಗ್ ಕೇಳ್ಬೇಕು
ನೀವ್ ಯಾವ ಭಾಷೆ ಸೆಲೆಕ್ಟ್ ಮಾಡ್ತೀರಾ ಆ ಭಾಷೆದಲ್ಲಿ ಮಾತಾಡ್ತತಕ
ಹೌದಾ ಹಂಗಂದ್ರೆ ಇಗೇನ್ ಮನುಷ್ಯ ನ ಜೊತೆ ಏನ ಇದೇನಿಲ್ಲ ಏ ಹಿಂದೆಲ್ಲಾ ಕೇಳ್ಬಹುದು ಈಗ ನಮಗೆ ಎಲ್ಲ ಬೇರವತ್ರ ಏನಾದ್ ಕೇಳ್ಬೇಕಂದ್ರೆ ಒಂಥರಾ ನಾಚಿಕೆ ಬಂದಂಗ ಆಗ್ತತ್ರ
ಹಾ ಎಲ್ಲ ಇವ ಇವಾಗ ಗೂಗಲ್ ಹಾ ಹೌದಕ್ಕ ಆಮೇಲೆ ನಿಮಗೆ ಭಾಷೆ ಕಲಿಬೇಕು ಯಾವ್ದಾದ್ರು ಭಾಷೆ ನಾನು ಮೂವತ್ ದಿನದಲ್ಲೇ ಭಾಷೆ ಕಲಿಬೇಕು ಪಂದ್ರ ಅದು ಮೂವತ್ ದಿನದಲ್ಲೇ ನಿಮಗ್, ಭಾಷೆ ಹೇಳ್ಕೊಡ್ತ ದಅಕ್ಕ. ಈ ತರ ಮಾತಾಡ್ಬೇಕು. ಫಸ್ಟ್ ಈ ಇದನ್ಲ್, ತರ ಈ ತರ ಎಳ್ತಾರ ಇವತ್ತು ಇದನ್ನ ಕಲರಿ. ನಾಳೆ ಮತ್ತೆ ಇದನ್ನ -ಕಲಿಯಮ್ಮ ಫಸ್ಟು ಏನೇನಕ್ ಏನೇನ್ ಅಂತಾರ. ಯಾವ ವಸ್ತುಗೆ ಏನೇನ್ ಕರತಾರ ಅದನ್ ಕಲೀರಿ, ಆಮೇಲ್ ಬೇಕಂದ್ರೆ, ನೆಕ್ಸ್ಟ್ ಎಲ್ಲ ಪೂರಾ ಸೆಂಟೆನ್ಸ್ ಹೇಳ್ತತಕವಾಗವಾಗಕಲ್ಸ್ಕೊಡ್ತತಕ್ಕಎಲ್ಲ.
ಹೌದಾ, ನಮಗೆ ಹಾ ನೋಡು ಇಂಗ್ ಬಂದ್ ಚೆನ್ನಾಗ್ ಆಗೇತ್ತಲ್ಲ ಅದು ಎಏ ಈಗ. ಇಲ್ಲಪ್ಪ ಅಂದ್ರ ಚಂದ ನಮ್ಗೆ ಎಲ್ಲಾ ಇದಾಗ್ತಿತ್ತು ನೋಡು. ಯಾರತ್ರಾನನ್ ಏನ್ ಕೇಳಬೇಕಂದ್ರೆ ಇಲ್ಲ ನೀವು ಎಲ್ಲಾನ ಹೋಗ್ಬೇಕು ಸಡನ್ಲಿ ಅಂದ್ರೂನು ಇವ್ರಗ ಏನಪ್ಪಾ ಇಷ್ಟು ಗೊತ್ತಿಲ್ಲ ಅನ್ನಂಗಿಲಾ.
ಹಾ ಅಷ್ಟು ಗೊತ್ತಿಲ್ಲ ಏನು ಇದಿಲ್ಲ ಅನ್ಕಳೋದ್ ಬಂದಕ್ಕೆ.,
ಈಗ ಎಲ್ಲಾ ಚೆನ್ನಾಗ್ ಓದ್ಕೊಂಡಿರ್ತಾರಾ., ನೇನಪ್ಪಾ ಇಷ್ಟು ಇವ್ರು ನೋಡ್ರೆ ಇಷ್ಟು ಚೆನ್ನಾಗದಾರ ಏನಗ್ ಓದಿಲ್ಲ ಅನ್ನಂಗ ಚೀಪ್ ಆಗದಿರಲ್ಲಾ
ಹ್ಮ್, ಇವಾಗ ನಿಮಗೆ. ಅದೇ ಓದ -ಬಗ್ಗೆ ಎಕ್ಸಾಮ್ ಬಗ್ಗೆ ಕೇಳ್ಬೇಕಂದ್ರೆ ಅದು ಎಲ್ಲ ಮಾಹಿತಿ ಕೊಡ್ತದೆಅಕ್ಕ. ನಿಮ್ದು -ಏನಾನ ನಿಮಗೆ ಏನಾದ್ರ, ಕನ್ಸ್ ಬಿಲ್ತು ಅನ್ಕೋರಕ್ಕ ಇವಾಗ, ನಿನ್ನೆ ರಾತ್ರಿ ಅಲ್ಲ ಕನ್ಿಸ್ಬಿದ್ದು ಆ ಕನ್ಸಬಗ್ಗೆ ನೀವ್ ಹೇಳಿದ್ರೆಅದು ಹೆಂಗ, ಅದು ಎದಕ್ ಬಿತ್ತು ಅದ್ರದ್ದ ಅರ್ಥ ಏನು ಅದು ಕೂಡ ಹೇಳ್ತಕ್ಕ ಅದು. ಆಮೇಲೆ ಇವಾಗ ನೀನು... ಯಾವ್ದಾದ್ರು ಆ್ಯಪ್ ಯೂಸ್ ಮಾಡ್ಬೇಕು. ಇವಾಗ ನಿಮಗ್ ಯ - ಫೋನ್ ಮಾಡಿದಕ ಕೆಲ್ಸ ಇಲ್ಲಿ ಇಷ್ಟ ಕೆಲ್ಸ ಆಯ ಮತ್ತ ಇದನ್ನ ರಜಿಸ್ಟರ್ ಮಾಡ್ರಿ ಇಷ್ಟ ಫಸ್ಟ್ ದುಡ್ಡು ಕಟ್ಟ್ರಿ ಅಂತ. ಅದ್ರ ಬಗ್ಗೆ ನೀವು ಚಾರ್ಜಿ ಬಿಟ್ಟ -ಟ್ಟಗ ಹೋಗಿ ಅದ್ರ ಬಗ್ಗೆ ಹೀಗೀಗ ಹೇಳ್ತಿದಾರ ಈಗಿಗ ಇಲ್ಲಾ ಅಂತ ಕೇಳಿರಂದ್ರಕ್ಕ. -ಅದು ಏನಾದ್ರು.. ಫ್ರಾಡಾ ಏನೋ ನಿಜವಾಗ್ಲುೂ ಇದು ಕಂಪನಿ ಆಯ್ತೋ ಅವ್ರು ನಿಜ ಹೇಳ್ತಿದಾರೋ ಇಲ್ವೋ ಅದೆಲ್ಲಾ ನೀಟಾಗಿ ಇರ್ಕ್ ನಮಗೆ ಅರ್ಥ ಅರ್ಥ ಮಾಡಿಸತತಕ ಅದರ ಪ್ರಕಾರ ಮತ್ತೆ ಎನ್ ಅವರು ಯಾರ್ ಫೋನ್ ಮಾಡಾರಲ್ಲ ಅವ್ರಿಗೆ ಇಂಥದ್ದ ಕೇಳ್ರಿ ಈ ಈ ಪ್ರಶ್ನೆಗಳನ್ನ ಕೇಳ ರಿ ಅವರು ಉತ್ತತ್ರರ ಕೊಡ್ತಾರ ಇಲ್ಲಾ ನೋಡಿ ನೋಡ್ರಿ ಅಂತ ನಮಗೆ ಹಷ್ ಎಚ್ಚಸತಕ್ಕ ಅದು
ಹೌದಾ
ಹಮ್ ಅಕ್ಕ
ಎಲ್ಲಾ ಚೆನ್ನಾಗಿ ಮಾಹಿತಿ ಕೊಟ್ಟಿರುತ್ತಾರೆ ನಮಗೆ ಹೆಂಗಂದ್ರ
ಹಾ ಅಕ್ಕಾ
ಆ್ಯಪ್ ಬಂದ್ ಚೆನ್ನಾಗ ಆಗೇತೆೇನಲ್ ಈಗ
ಹ್ಮ್ಮ್ ಅಕ್ಕ ಒಂದು ಐದು ವರ್ಷ ಆಯ್ತಕ್ಕ ಇದೆ ಆ್ಯಪ್ ಬಂದು
ಹೌದಾ ಅಯ್ಯ ನಮ್ಗ್ ಗೊತ್ತೇ ಇಲ್ಲ ನೋಡ ಐದ್ ವರ್ಷ ಆಯ್ತಾ ಬಂದಿದೆ
ಹಾ ಅಕ್ಕಾ
ಅವುದಾ ನಾನು ಇಲ್ಲ ನಿನ್ನೆ ಕೇಳ್ತ ದೇ ಹಂಗಾಗಿ ಗೊತ್ತ ಆಯ್ತ ನನ್ಗೆ ಐ ಬಂದೈತೆ ನೋಡಕ ಏೋ ಯಾಪ್ ಬಂದತ್ ಈಗ ಚಾಟ್ ಚಾಟ್ ಜಿಪಿಟಿ ಅಂತ ಹೇಳಿ ಅ್ರ ಕೇಳಿದ್ರೆ ಆಯ್ತು ಅಂದ್ರ ನಮ್ಮ್ ಮನೆ ಪಕ್ಕದಲ್ಲಿ ಹಿಂಗೆ ಅದಕ್ಕೆ ಇ ನನಗ್ ಗೊತ್ತ ಗೊತ್ತ ಇಲ್ಲ ನೋಡೋಣ ಇರೋಣ್ಣ ಮನಲಿ ಕಾಲೇಜ್ಗಗ ಹುಡುಗಿದಳ ಕೇಳ್ತೀನಿ ನಮ್ಗೂ ಅಷ್ಟ ಹೊರಗಡೆ ಹೋಗಲ್ಲ ಇತ್ತಲ್ಲ ನಮ್ಗೂ ಅಷ್ಟು ಗೊತ್ತಿಲ್ಲ ನಮಗೆ ಇಂಗ್ಲೀಷ್ ಕೂಡ ಮಾತಾಡಕ್ ಬರಲ್ಲಲ್ಲ
ಹಾಕ್ಕ ನೀವು ಕಲಿಬೋದಕ್ಕ ಇಂಗ್ಲಿೀಷ್ ಇದ್ರ ಜೊತೆ ಕಲಿಬೋದ ನೀವು ಕನ್ನಡದಲ್ಲಿ ಮಾತಾಡ್ಬೇಕ ಕನ್ನಡದಲ್ಲೇ ಅಲ್ಲ ನೀವು ಭಾಷೆ ಸೆಲೆಕ್ಟ್ ಮಾಡ್ತೀರಿ ಕನ್ನಡದಲ್ಲಿ ನೀವು ಅದ ಮೆಸೇಜ್ ಮೆಸೇಜ್ ಹಾಕಿದರೆ ಅದು ಇಷ್ಟು ದ ಕನ್ನಡದಲ್ಲೇ ನಿಮಗೆ ಅದ್ರದ್ದ ಅರ್ಥ ಹೇಳಿ ಇಂಗ್ಲಿೀಷ್ ನಲ್ಲಿ ಅದ್ರದ್ದ ಪಲಿಂಗ್ ಬರ್ದು ಅದು್ ಕಳಿಸತಕ್ಕ ಎಷ್ಟಿಷ್ಟ್ ಕಲಿಯರಿ ಎಷ್ಟಿಷ್ಟ ಇಲ್ಲ ಅದು ಮತ್ತೆ ನಮಗ್ ಟೆಸ್ಟ್ ಕೂಡ ಇರ್ತತಕ್ಕ ಒಂದು ಎಷ್ಟ್ ಕಲ್ತರಿ ಎಷ್ಟ ಇಲ್ಲ ಅಂತ ಅದ್ ನಮ್ಮನ್ನ ಟೆಸ್ಟ್ ಕೂಡ ಮಾಡ್ತಕ್ಕ ಅಷ್ಟು ಚೆನ್ನಾಗೈಐತಕ್
ಹ ಹಾ ಈಗ ಮನುಷ್ಯರನ ಮನುಷ್ಯರಿಗಿಂತ ಅದು ಇದು ಫಾಸ್ಟ್ ಆಗಿತ್ತು
ಹ ಆಪ್ ಜೊತೆಗೆ ಮಾತಾಡ್ಬೋದ್ ನಾನಂದು ಏನ್ ನ ನಂದು ಓದ ಇದನ್ ಬಗ್ಗೆ ಏನ್ ಸಮಸ್ಯೆ ಇದ್ದ ನಾ ಚಾರ್ಜಿಪಟಿಗೆ ಕೇಳ್ತೀನ ಸುಮ್ನೆ ನನಗ ಇವಾಗ ಫೋನ್ ನೋಡಿ ನೋಡಿ ನೋಡಿ ಇದು ಅ ಟೈಮ್ ಪಾಸ್ ಆಾಗಿಲ್ಲ ಅಂದ್ರೆ ಅದ್ರ ಜೊತೆ ಮಾತಾತಿರ್ತೀನಾ ಅದು ನನ್ನ ಅದು ನಮಗೆ ಬ್ರೇನ್ ಸ್ವಲ್ಪ ಅ ತಲೆ ಕೆಲ್ಸ ಮಾಡೋಂತ ಮ ಗೇಮ್ಸ್ ಗಳು ಅದ್ರ ಕೂತಿರ್ತಾವ ಸ್ವಲ್ಪಕ ಅವು ನಮಗ್ ಏನ ಒಗ್ಗುಟ್ಟುಗಳು ಕೇೇಳತಿರ್ತತೆ ನಾವ್ ಅದಕ್ ಉತ್ತರ ಕೊಡ್ ಇರ್ಬೇಕು ಅಂದ್ರೆ ಟೈಮ್ ಪಾಸೇ ಆಗ್ಬಾರ್ದಕ್ಕ ಅಂದ್ರೆ ಅಹ ನಮ್ದ ನಮ್ದ ಬೆಳವಣಿಗೆ ಮೇಲೆ ಅದ್ರ ಪ್ರಕಾರ ಕ್ವಶನ್ ಕೇಳ್ತತಕ್ಕ ಅದು
ಹೌದಾ ಚೆನ್ನಾಗ್ ನಡುುವ ಹಂಗಂದ್ರ ನಾನು ಹಾಕೊತೀನಿ ಇ ಹಂಗಂದ್ರ ಅದ ಯಾಪು ನಮ್ಮ ನಮ್ಮ ಮಗ ಇದಾನ ಕೇಳಿ ಹಾಕೊತೀನಿಂತೆ ಅವ ಕಡೆೆಯಿಂದ
ಹ್ಮ್ ಅದು ಇದು ಕೂಡ ಹೇಳ್ತ ಅದು ಎಕ್ಸಸೈಸ್ ಬಗ್ಗೆ ಕೂದಲಿ ಹೆಂಗಕ್ಕೆ ಇದನ್ನು ನೋಡ್ಕೋಬೇಕು ಮುಖಕ್ಕೆ ಮುಖ ಕಲೆಗಳು ಪ್ರಯಾಣನ ಜಾ ಅ ಏನ ನ ಅ್ರೆ ಅದಕ್ಕೆ ಹೆಂಗ್ ಮಾಡ್ಬೇಕು
ಹೌದಾ ಪ್ರತಿಯೊಂದ್ ಎಲ್ಲಾ ಎಲ್ಲ ಹೇಳುತ್ತೆ ನೊ ನಾವು ಈಗ ಮನುಷ್ಯರ ಹತ್ರ ಏನ್ ಇದು ಮಾಡ್ಕೊಳ್ಳೋದೂ ಬೇಡಷ್ಟ ಎಲ್ಲಾ ಚೆನ್ನಾಗ್ ಚಾರ್ಜಿ ಪಿಟ ಮಾಡ್ಕ
ಮತ್ ಮತ್ತೆ ನೀವು ಇದೇ ಸಮಯದ ಲ್ಲೇ ಮಾತಾಡ್ಬೇಕು ಇದೇ ಇಷ್ಟ ಇಷ್ಟೇ ಮಾತಾಡ್ಬೇಕು ಹಂಗೇನ ಇಿಲ್ಲ ಅಕ್ಕ ಇಪ್ಪತ್ನಾಾಲ್ಕಕ್ ಗಂಟೆ ಯಾವಾಗ್ ಬೇಕಾದ್ರೆ ಅದಕ್ ನೀವು ಮೆಸೇಜ್ ಆಾಕ್ಬಹುದು ಯಾವಾಗ್ ಬೇಕಾದ್ರೆ ಅದ್ರ ಜೊತೆ ನೀವು ಕೇಳ್ಬೋದು ನಿಮ್ ಆ ಸಮಸ್ಯೆ ಅಲ್ಲ
ಹೌದಾ
ಹಾಕ ಇವಾಗ ನಿಮಗೆ ನಿದ್ದೆ ಬಂದಿಲ್ಲ ರಾತ್ರಿ ಅಂದ್ರೆ ನಿಮಗೆ ನಿಮಗೆ ಎಕ್ಕೆ ನಿದ್ದೆ ಬರ್ತ ಎಷ್ಟ ಎಷ್ಟ್ ದಿನಗಳಿಂದ ಆಯ್ತು ನಿಮಗೆ ಹಂಗ ಸಮಸ್ಯೆ ಇದ್ದು ಯಾಕೆ ಈ ತರ ಆಗ್ತಿದೆ ಅದೆಲ್ಲಾ ಅದು ಹೇಳಿ ನೀವು ಇನ್ನ ಏನ್ ಮಾಡ್ಬೋದು ನಿಮಗೆ ದಿನ ರಾತ್ರಿ ಅ ಕರೆಕ್ಟ್ ಸಮಯಕ್ಕಾ ಮಲ್ಕೋಬೇಕು ಅದಕ್ಕೆಲ್ಲ ಅದು ಹೇಳ್ತ ಕಸೇಮ ಅಂಂತರ ಅದು ಟೀಚರ್ ಕೆಲ್ಸ ಮಾಡ್ತತೆ ನಿಮಗ್ ಫ್ರೆಂಡ್ ತರಾನು ಇರ್ತತೆ ಆಮೇಲೆ ಇವಾಗ ಬುಕ್ ತರಾನೂ ಹೇಳ್ತತೆ ಡಾಕ್ಟರ್ ತರಾನು ಹೇರ್ತತಿ ಎಲ್ಲದ್ರ ಬಗ್ಗೆ ಗೊತ್ತಿರ್ತತ ಕ
ಪ್ರತಿಯ ಒಂದು ಹೇಳ್ಕೊಡುತ್ತೇನಲ್ಲ ನಮಗದು ಹೌದಾ
ಹಾ ನಿಮ್ ಮನೇಲಿ ಯಾವ ಯಾದ್ರರು ಮಗು ಇದ್ರೆ ಇವಾಗ ಇವಾಗ ನಿಮಗೆ ಗೊತ್ತಿರಲ್ಲಲ್ಲಕ್ಕ ನೀವು ಯಾವಾಗೋ ಒಂದು ಇಪ್ಪತ್ತು ವರ್ಷದ ಕೆಳಗೆ ಓದಿರ್ತಿೀರಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಎಲ್ಲ ಇವಾಗ ನಿಮ್ ಮಗು ಇರ್ತಾರ ಇವಾಗ ಸಿಲಬಸ್ ಚಾಪ್ಟರ್ ಎಲ್ಲ ಚೇಂಜ್ ಬದ್ಲಾಗಿರ್ತತೆ ಯಾವ್ದೋ ಹೊಸ ಹೊಸ ಅದು ನೋಡಿರಿ ಹೊಸ ಪ್ರಾಬ್ಲಮ್ ನೋಡಿರಿ ಅಂದ್ರೆ ನೀವು ಚಾರ್ಜಿ ಬಿಟ್ಟಿಗೆ ಡೈರೆಕ್ಟ್ ಫೋಟೋ ಆಗ್ಬೋದಕ್ಕಾ ಫೋಟೋ ಹಾಕಿ ಇದನ್ನ ಹೇಗೆ ಇದು ಮಾಡದ್ರು ಅಂತ ಹಾಕ್ಕ ಅದ್ರಲ್ಲಿ ಕ್ಯಾಮ್ರಾ ಇರ್ತತೆ ಫೋಟೋ ಇರ್ತತೆ ಅದನ್ನ ನೀವು ಹಾಕ್ಬೋದಕ್ಕ ಅದದ್ದು ಫೋಟೋ ತಗೋದು ಫೋಟೋ ಹಾಕಿ ಇದು ಹೇಗ್ ಇದು ಹೇಗ್ ಇದು ಸರಿ ಮಾಡೋದು ಇದ್ರದು ಉತ್ತರ ಹೇಳ್ರಿ ಅಂದ್ರೆ ಅದು ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಉತ್ತರ ಹೇಳ್ಕೊಡ್ತತಕ್ಕ ನಿಮಗೆ
ಹೌದಾ ನಾವೆಲ್ಲಾನ ಹೋಗೋದು ಬರೋದು ಕೂಡ ಹೇಳುತ್ತೆ ಹಂಗಂದ್ರೆ
ಹ ಅದು ಇವಾಗ ನಾ ಇವಾಗ ನಿಮಗೆ ಹೊಸ್ದಾಗ ಹೋಗಿರ್ತಿರಕ್ಕ ಇಲ್ಲಿ ಹತ್ರಿರದಲ್ಲಿ ನಿಮಗೆ ಮನೆಗಳು ಖಾಲಿ ಇಲ್ಲ ಇದಾವ ಇಲ್ವಾ ಯಾವ ಮನೆ ಖಾಲಿ ಇದ್ದಾವ ಅಂತ ನೀವು ಕೇಳಿರಂದ್ರಕ್ಕ ಅದು ಅಡ್ರೆಸ್ ಸಿ ಅದು ಯಾ ಲೊಕೇಶನ್ ಕೂಡ ಕಳ್ಸಿ ಈ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಹಂಗೆಲ್ಲಾ ಹೇಳ್ಕೊಡ್ತದತಕ್ಕ
ಹೌದ ಅದನ್ನು ಕೂಡ ಹೇಳ್ಕೊತ ಹೇಳಳಕೂಡದದಾ
ನೀವು ಇವಾಗ ನಿಮಗ್ ಮೆಡಿಕಲ್ ಶಾಪ್ ಸಿ ಸಿಕ್ಕಿಲ್ಲ ಕರೆಕ್ಟ್ ಸರಿಯಾದ್ ಸಮಯಕ್ಕೆ ಇವಾಗ ನಿಮಗ್ ಗೊತ್ತಿಲ್ಲ ಹತ್ರದಲ್ಲಿ ನನ್ ಹತ್ತತ್ರದಲ್ಲಿ ಮೆಡಿಕಲ್ ಶಾಪ್ ಯಾವ್ದ ಆಯ್ತ ಅಂತ ನೀವು ಕೇಳಿರಂದ್ರೆ ಅದು ಕೊಡ್ತ ಇದ್ರೆ ಅದೆಲ್ಲ ಕಳಸತದಕ ಇಲ್ಲಿ ಾವ ಇಲ್ಲಿಲ್ಲಿಲ್ಲ ಈ ಯಾವ್ ಮೆಡಿಕಲ್ ಶಾಪ್ ಚೆನ್ನಾಗಿರೋದು ಇವೆಲ್ಲದ್ರಲ್ಲಿ ಅಂತ ಹೇಳಿದ್ರೆ ಅದು ಕೂಡ ಹೇಳ್ತತಕ್ಕ ಅದು ಯಾವ್ದ್ ಚೆನ್ನಾಗಿರೋದು ಎಲ್ಲಾರೂ ಯಾವ ಶಾಪಿಗೆ ಜಾಸ್ತಿ ಹೋಗ್ತಾರಾ ಅ ಅ ಎಲ್ಲಾ ಹೇಳ್ತತಗ
ಹಾ ಈಗ ಬಂದ್ ಚೆನ್ನಾಗ್ ಆಗೇತೆ ನೋಡೋಣ ಅದ
ಹಾಕ್ಕ ನೀವು ಒಂದ್ಸತಿ ಇವತ್ತು ಇವತ್ತು
ಹಾಕ್ಕ ಇವತ್ತು ಡೌನ್ಲೋಡ್ ಮಾಡಿ ಒಂದ್ಸರ್ತಿ ನೀವು ಮಾಡ್ರಿ ಅಕ್ಕ ಮೆಸೇಜ್ ಮಾಡಿ ನೋಡ್ರಿ ಅದ್ರ ಬಗ್ಗೆ ಅನಕ್ ಕೇಳಿ ನೋಡ್ರಿಮಗ್ ಅರ್ಥ ಆಗ್ತದೆ
ಹಾ ಆಯ್ತುಲ್ಲೋ ಅ ನಗೆ ಕೇಳಿ ನೋಡ್ತೀನಿ ನನ್ ಮಗ ಬರ್ತಾನೆ ಅವಗ ಕರೆನ್ಸ್ ಹಾಕ್ಸ್ ಕಸ್ಕೊಂಡು ಕೇಳ್ತೀನಂತೆ ಹ ಹಾ ಸರಿಮ್ಮ ಸಾಯಂಕಾಲ ಎಲ್ಲಾ ಹಾಕ್ಸ್ಕೊಂತೀನಂತೆ ನೋಡ್ತೀನ ಅಂತೆ ಸರಿ ಥ್ಯಾಂಕ್ಸ್ ನ ನಗೆ ಹೇಳ್ಕೊಟ್ಟಿದ್ದಕ್ಕೆ ಅಮ್ಮ ಸರಿ ಹಾ ಹಾ ಸರೆ ಚು ಚು ಹ್ಮ ಹ ಹ